ಹಲೋ ಸರ್ ಸರ್ ತು ಕ ಬತ ಕ
ಹಲೋ
ಹಲೋ
ಓಮ್ಮ್ರೀ ಪುಲ್ಲು ಬೇರೆ ನಿಮ್ ಬೀರಪ್ಪದನಲ್ಲ ಫುಲ್ ಬ್ಯಾಂಡ್ ಲವಟನ್ನು ಉಪಯೋಗಿ
ಸ ಸಶಿನ್ ನೋಡ್ಬಂದನ ಯಾಕ ಕೇಳೇನು
ಹ
ಸಸಿನ್ ನೋಡಿ ಬಂದಾನ ಯಾಕ ಕೇಳೇನ
ಹ್ಮ್
ಏನಂತಾರ ಮತ್ತೆ
ಏನುಂತ ನರಿ ನಾ ಚಿಕನ್ತ್ತು ಚಿಕನ್ ಆಗ್ತಾರದ
ಇವತ್ತ ನಾಳೆ
ಹಾಗೆ
ಹ್ಮ್
ಯ ಸತ್ಯ
ಸತ್ಯ ವಾರದ ಮೂಸಲ
ಸುಖದಾಗಿದೆಯಲ್ಲ ಆದ್ರ
ಹೋಗಲ್ಲ ತಿನ್ನದ ಎಲ್ಲಂತತಿ
ಅಮಂಬರಸರ ಜಾಂಗಗೆಿನು
ಸಾಂಬಾರ್ ಹೆಂಗ ಸಾಂಬಾರ್ು ಹೆಂಗ ಮಾಡ್ತಾರ ಗೊತ್ತಾನ ಕೊಬ್ಬರಿ ಸಾರು
ಹ್ಮ್
ಹಂಗ್ ಕಡಕ್ ಮಾಡ್ತಾರ ನಮ್ ಖುಷಿತ ತೋಗುದ ಎಲ್ಲ ಆಮ್ಲೆಟ್ ಆದ್ರ ಮನ್ಗೊಂಡ ಹ
ಬಾಜರ
ಹ್ಮ
ರಾತ್ರಿ ಬಾ ಮುಂಜೆಲ್ಲೆ ದಳಿ ಹೋಗಕತ್ತ ಹೆಂಗಂದ್ರ ಮಣಮ್ಮ ರಾತ್ರಿ ಬಾ ಮುಂಜ ಜನ ದೊಳೆ ಹೋಗುತ್ತೆ
ಅಲ್ಲಪ್ಪಾ ಸಕ ಹೊರ್ದ ಕೆಲ್ಸಲ್ಲ ಏನ ಇಿಲ್ಲ ಬಂದ ಏನ್ ಮಾಡಾರ
ಹಾ
ಒಂದ ಕೆನ್ಸಲ್ಲ ಏನಿಲ್ಲ
್ ತಲಾ ಬರಲ್ಲ
ಅಳವು ಕಟ್ಕ್ಕೆ
ಯಾವ ಬರ್ತನ್ ಗೊತ್ತಾನ
ಹ್ಮ್
ಇದು ಎಕ್ಸಾಮ್ ಎಷ್ಟ ಅಷ್ಟ್ ಇಪ್ಪತ್ತನೇ ತಾರೀಕ ಬರ್ತ ನೋಡ ಮುಂದಲ್ ತಿಂಗ
ಪತಾತ್
ಹ್ಮ್ ಹ್ಮ್
ಇತೀಂಗಲ್ಲ
ಇಲ್ಲ ಮೂರು ತಂಗ ಅ ಎಕ್ಸಾಮತನಾಮ
ಈ ಈ ತಿಂಗಳಂದ್ರೆ ತಿ ಬಂತೀವಿ ಇವತ್ತು ಹದ್ಿನೆಂಟುವತ್ತ
ಇವತ್ ಹದ್ನೆಂಟ ಇವತ್ತಿಗೆ ಒಂದ ತಿಂಗಗಳು ಕರೆ ಇವತ್ತು ಹ್ಮ್ ಇವತ್ತು ಒಂದ್ ತಿಂಳಾರ ಒಂದ್ ತಿಂಗ್ಗಳು ಒಂದ್ ಎರಡ್ ದಿನ ಆತ್ತು ಕಡಿಮೆವಾರ
ಪಾಠ ಬರದ ಬರದ ಆ
ಆ
ಬರೋದು ಬರೋದ ಊರ್ರಿಗೆ
ಅದೇ ನೋಡ್ಬೇಕ ಆತ್ ಬರ್ಬೇಕಕ್ನ್ನೋದ ಐತಲ್ಲ ಎಕ್ಸಾಮ್ ಎಷ್ಟಕ್ ಮುಗಿತಗತಾನ ಏನೇ ತಾರೀಕಕ್ ಮುಯತೋಗ ಇವಂದ್ ತರಕಿ ಮುಗುದರ ಇನ ಎಕ್ಸಾಮ್ ಏ ಮುಂದ್ ಕೋತನ್ಾಕತಾರ
ಮುಂದಕ್ ಹೋದಂದ್ರ ಅಲ್ಲೊಬ್ಬಕ್ ಬರ್ತನ್ ಲಾಕ್ನೇ ದಿನ ಆಾಕಲಕ್ಕ
ಹ್ಮ್
ಮುಂದಕ್ಕೆ ಹೋಲಿಿಕಂದ್ರ ಇಲ್ಲಿ ಹಟದಕ್ಕ ರಿ ಎಕ್ಸಾಮು ಏನ ತಾರೀಕು ಒಂಬತ್ತುಕ್ಕಾ ತರೆ ಸೆಮಸ್ರ್ ಆಂಡ್ ಎಕ್ಸಾಮ ಹದ್ನೈದು ರಾಷ್ ಇಪ್ಪತ್ತ್ ಮೂರು ಮಟ್ಟಾಪದಾವಲಿ
ಎಂಟ್ರಲ್ಂತ್ರತ್ರ
ಹದ್ನೈದರಿಂದ ಇಪ್ಪತ್ತ್ ಮೂೂರು ಮತ್ತೆ
ಒಂದು ತಿಂಗಳ ಈ್ ತಿಂಗಳ
ಹದ್ನೈದು ಏಳರು ಲಾಷ
ಹಾ
ಹೈದೈದು ಏಳವರ್ ಲಾಸ್ ಇಪ್ಪತ್ ಮೂರು ಏಳರ ಮತ್ತೆ ಲ್ ಎಕ್ಸಾಮ್ ಸ್ಟಾರ್ಗ್ತವ
ಮತ್ತೇರಿ ಮತ್ತ್ ಬೇರೆ ಇರ್ತ
ಕೆರಿ ಎಕ್ಸಾಮ್ ಮುಗಿರ್ತವ ಅಟೆಂಡ ಏಳೇ ತಾರೀಕ ಮುಗ್ತವತವ ತೇರಿ ಎಕ್ಸಾಮು
ತರಿ ಮೂಗ ಮತ್ತಲಬ
ಹ್ಮ್ ಲಾ ಡಬ್ಬಷ್ಟ ಡಬ ಡಬ ಚಲ್ಸ್ಲ ಇಲ್ಲ ಈ ಕಾಲೇಜು ಸ್ ಇಂಟರ್ನಲ್ ಇದು ಬರಬೇಕು ಸಿ ಐ ಅಲ್ಲ ಇದು ಸಿಯಾಯಿ ಪನ್ನೆಂಟರಲ್ಲ ಎನೆೆಂಟ ನಲ್ಲೂ ಮತ್ತೆ ಆನೆೆಂಟರಲ್ಲ ಆಗಂದ ಲಯಾಬ್ ಇರ್ತವ
ಹ್ಮ್
ಲ್ಯಾಬ್ ಮತ್ತೆ ಫೈನಲ್ ಲ್ಾಬ್ ಮಾರ್ಚ್ ಪಿನಲ್ ಸೆಮಿಸಟರ್ ಏ ಸಂಟ ಹದಲ್ಲ ಕಕಿ ಮಾಡತ ಇದ್ದ ಒಂದಕ್ಷರ ಅದಲ್ಲಿ ಎರಡು ವರ್ಷ ಮುಂದಿನಂದ್ರು ಒಂದಕ್ಷರ
ನ ಬರಲ ಚಲ ಮಣಿ ಅಸ್ಲಾರ್ದಾ ಚಲ ಮಿನ ನನಗ ತೆಗೆಪ್ಪ ಅಸ ಇಲ್ಲಿ ದೊಡ್ಡರು ಸ್ವಪ ಇರ್ತಿ ಈಗ ಯಾರ ಏನ
ಆಾ
ಚೀತ್ ಉತ್ತರಾಣ
ಹಾ
ನಾ ಮತ್ತೆ ಇವತ್ತು ಹೋಗ್ಬೇಕು ಅಲ್ಲಲ್ಲ ಹಂಗ ಹೋದ್ರೆ ಏನ್ ಮಾಡತ
ಯಾರ
ನಿಮ್ ಮೂರ್ ಯಾವನ ಹಡು ಕೊಟ್ಟಿದ್ದನಂತಲ್ಲಂ ಬಿಂ ಸಿ ಬಿ ಎಂಟಿ ಸಿ
ಏನ ಆಗೇತಿ ಹೇಳು
ಉರಲ್ ಹಾಕೊಂಡತ ಹುಡುಗಿ
ಯಾವಾಗ ಹು ರೀ
ನಿಮ್ ರಕ್ಷಿತ ಜೊತೆ ಇರ್ತದ ಅಂತ
ಹೌದಾ
ಹ್ಮ
ಇದೇನ್ ಲಪಡಗಐತೆನಾ
ಅಲ್ಲಿ
ಹ
ಜೀವನಂತಕ್ಕತ ಸತ್ಯ ಹೋಗ್ಬಿಟಳ ಅಂದಕ್ಕೆ
ಹೌದಾ
ಚೀಟಿ ಬರ್ತಾ ಬಿ ಹಂಗ ಚೀಟಿ ಬರ್ತಾಗಂತ ಅರವ ಸಪ್ತಂತ
ಹಾ
ಬರ್ತಗೆ ಶೆಟ್ಕ ಸಿತ ತೀರಕೋಬಿಟ್ಟ
ಎಲ್ಲೆ
ನೇಪಗಿರಿ
ನೀ ಬಯರಾ
ಇದಾವತಕ್ಕ
ಅದ ಅಂದ್ರ
ಹಬ್ಬಳ ಊರು ಅ ಹಾಕೊಂಡದ್ ನೇಪ್ಗಿರಾ
ಈ ಸುಣ ಮಗ ಬೀರ್ ನೀನ್ ಅದಕ ಕ ನಾನ ಆ ಬೆಳಗ್ ಯಾರ ನಿಮ್ ದೋಸ ನ್ ಹೆಣ್ಣ ನೋಡಕೊಂತೀವ ಹೌದಾ ನನಗೆ ಅಷ್ಟೊಂದು ಫ್ಲ್ಯಾಶ್ ಆಲ್ಲಿಲ್ಲ ಮತ್ತೆ
ಹ್ಮ್ ಯಾರ ಇದ್ರೆ ಏನ ಇಲ್ಲ
ಹ ದರ್ಶ ದರ್ಶ ನಮ ಜೂನಿಯರ್ ಇದ್ನ ಯುವ ನಿಂಗಪ್ಪ ನಿಂಗಪ್ಪ ಕಾಕಾ ನ್ ಮಗ
ವಾ ಅಲ್ಲೇ ಬಂದ ಎಲ್ಲವ ನಾವ ಇದ್ದಾಲೇ ಇಲ್ಲವ
ನಮ್ಮ ಮುರಾರ್ಜಿ ಒಂದು ಜುನಿಯರ್
ಅಲ್ಯ್
ಹ
ನಾವು
ಏನು
ಬಡ್ಯಾಕಲ್ ಇದು ಮಲೆ ಯಾವ್ದ ಇದು ಐತಿಲ್ಲ ಅಂಗಡಿ
ಕೊಡಕಲ್ಲ ಅಂಗಐತೆ ಹ್ಮ್ ಹ್ಮ್ ನಮ್ ದೋಸ್ತ್ ನಮ್ ಇವ ನಮ್ ಜೂನಿಯರ್ದ ಅಂದೆ
ಪರಿಚಯದನಲ್ಲ ಹ್ಮ್
ನ ಪರಿಚಯದನಾ ನಮ್ ಜೂನಿಯರ್ ಅವ
ಅದೇ ಮೊನ್ನೆ ಹೋಗಿದ್ದವಲ್ ಅಂದ
ಏನಂದ
ಹ್ಮ ನಾಗರಾಜನ ಗೊತ್ತೇನ್ರರಿ ಬಪ್ರ ಹಗಂದ
ಹ
ನಾಗ
ನೀಯರಂದ
ಫೋಟೋ ತೋರ್ಸಿದನ್ ಅವ ನೋಡದಿವಿ
ನೀ ಏನಂದಿ
ಯಾರ
ನೀ ಏನಂದಪ್ಪ ರಿಯಾಕ್ಷನ್ ಹಂಗ್ ಮಾಡಿದಿ
ನಾ ಎನ ಅಲ್ಲಿ ಸ್ಳ ಮು
ಎಲ್ಲ ಏ ಏನ ಗೊತ್ತ ದೋಸ್ತ ದೋಸ್ತಂದ ಏನ ಹೇಳ ಏನಂದ
ಬೇರೆಾರನ್ ಹೋಗಿದ್ದೀವಿ ಬೇರೆಾರನ್ ಹೋಗಿದ್ದೀವಿ
ಹಾ
ನೀಗರು ಮಾತಾಡನ್ೀ ಮಾತಾಡಿ ನೀನ್ ಮಾತಾಡಿ ನನಗತ್ತ
ಆಗ ಒಂದು ಇದು ರೀಲ್ಸ್ ಮಾಡ್ತೀನಿ ಯಾರ ಆಯ ಪಲವರ್ಸ್ ಇದ್ದಾರು ನಾ ಕೊಲ ಬರ್ಸ ಕೊಡ್ತೀನಿ ಅಂತ ತಿದ್ದ ನನಗ
ಹ್ಮ
ಯಾರಾದ್ರ ನೀ ನಿಮ್ ಕಡೆ ತನಿಖೆ ಹಂಗ ಇ ಲಾಸ್ಟ್ ನಿನಗ ಕೊಡ್ತನನ್ನ ಮೊನ್ನೆ ಒಬ್ಬ ಇದ್ನಾ ಪಾ ಅವ ಕೊಟ್ರ ಅವ ಏನ್ ಆಕ್ಸೆಪ್ಟ್ ಮಾಡಲ್ಲ ಏನ ಅವ್ನ್ ಹೆಸರು ಏನು ನೀ ಎಕ್ಸೆಪ್ಟ್ ಮಾಡ್ಲಲ್ವ ಯಾಕ್ ಅಂತ ಎಲ್ಲ ವೈರಲ್ ಆಗಿತೆ ವಿಡಿಯೋ ವೈರಲ್ ಆಗೀತೆ
ವಿಡಿಯೋ ಬಾರಿ ವೈರಲ್ ಆಗೇತಿ ಕೆಜಿ ಹ ಒಬರದಾಗ
ಹ್ಮ್
ಈ ಅದೇನ್ ಕೇಳೋದ ಅಜನ ಕುಡಿಯ ಏನು ಕೊಡಂಗಪ್ಪ ಮಾ
ಆ
ಹಲ್
ಹಾ
ಏನು ಎಕ್ಸ್ಟ್ರಾ ಎಕ್ಸ್ಟ್ರಾ ಒಟ್ಟ ಮಾಲೆ ಅಲ್ಲವ ನಂಗಗೆ
ನಿಂಗ ಹೊಸತಾಗಿ ಇಟರ ಇನ್ ಮ್ಯಕ್ ಕೊಡ್ತಾರ ಏನ್ ಮಾಡ್ತಾರ
ಏ ಎಲೇನು ಸ್ಟಾಕ್ ಕೊಟ್ಟ ಇಲ್ಲೋ ತುಮ್ಮ ಬುಕ್ಸ್ನಯಕ ಅತ್ತ ಡಜನ್ ಕೇರ್ ಇಲ್ಲ ಅಂತನಬ
ಹ ನೀ ಅವ್್ರ ಅಂಡಿ ಹಾಕಿದ್ದಿ ವಿಡೋ ನೋಡ ಹೋಗಿದ್ದ್ಯಾಾನು
ಯಾವತ್ ವಿಡಿಯೋ ನೋಡವಿ ಕಕ್ಟ್ ಅವತ್ತ ಮುಂಜೆ ಬುಟ್ಟನ ಒಂದ್ಾಸ್ನ ಆ ಹೋಗ್ವಿ ನೋಡ ಅದಿಗೆ
ಹಾ
ಹೋಗೀ ಒಂದ್ ಬ್ಯಾಡ್ ತಗೊ ಬಂದಿಪ್ಪ
ಯಾರಿಗೆ
ನಮಗ ಒಂದ್ ಐನೂ ರೂಪಾಯಿ ಬ್ಯಾಡ್ ತ ಒಂದ ಒಂದ್ ಚಸ್ ಒಬರಿಗೆ ಕೊಟ್ಟ
ಬ್ಯಾಟಾ
ಹ್ಮ್
ಬ್ಯಾಟ್ ತೊಂದ ಮುಕ್ಳಗರ್ಸಿಂತ ಏ
ಹ ಇಲ್ಲಿಡು ಊರು ಆರ್ತ ಮಂದಾಗ್ವ ಬೇರ್ ತೊಳ ಮಂದ
ಎಂತ ಬಂತಿದ ರೋಂಬರು ಐನೂರು ರೂಪಾಯ್ದ
ಕ್ರಿಕೆಟ್ ಬ್ಯಾಟರ್ ಶಂಟ ಅದಕ್ಕೇನ್ ಮುನ್ನೂರ್ ಗೂತತ್ತನ್ ಯಡ್ನೂರ್ ಗೂತತ್ತ ಮುರ ತಿರುಗದ
ಹೌದಾ
ಒಳೆ ಬರ್ತ ಅಂತೇಳಿ ಒಂದ್ ಎರಡು ಮೂರು ಸರ್ಪದ ಮಾಲ್ ಬರ್ಶಿಟ್ ವಳ ಶ ಅಂಟ ಹೋಗ್ಯಲ್ವ ನಂಗೆ
ಹಾಗೆ
ಇಷ್ಟ ಮಂದಿ ವಳಿಗೆ ಬರ್ತನತಿ ಅಂತ
ಹಾ
ಲೋಲೇಅಲ್ಲ
ಹಾ ಹಾ ಪೂಲ್ ಸರಿ ಅಂಟ್ಲ ಈ ತಿಳಿಯಲ್ಲ ಅಷ್ಟೊಂದೋಗಿ ಬಿಜಿನಿಸಸ್ತದೆ ಆದ್ ಅವ್ರ ಅಪ್ರ ಮಾಡ್ತಿದ್ರ ಬಿಸ್ನೆಸ್ ಅಷ್ಟೊಂದ ಏನು ತಿಳುವಳಿಕಲ್ ಹುಡುಗ್ ಅದಕ್
ತಿಳಕಿಲ್ಲ ಅಂದ್ರೇ ಬಾರಿ ಹೇಳೇಳ್ತಾನ ಹೇಳುದು
ಹೇಳ್ತಾನ ಬಿುಡು ಹೇಳಾರ ಎಲ್ಲರು ಹೇಳ್ತಾರ ಮಾತಿ
ಎಳುದ್ ನೋಡಿದ್ರೆ ಮಾರಿ ಆತ್ತನ ಹೇಳ್ದ ಒಟ್ಟು ಮಾಿಲ್ಲ ಅಂಗ್ಡಿಗಾಟಿ
ಹ್ಮ್ ಮಾ ತರ್ತಣಂತ ಎಲ್ಲ ಐತಲೇ ಅಂಗಡದು
ಇಲ್ಲೇ ಕರೆಕ್ಟ್ ಸರ್ಕಲ್ಗೆ
ಸರ್ಕಲ್ ಇಕಡೆ ಬ್ಯಾಂಕ್ಗ ರೈಟ್ಗತೆ ಅದೇ ಏನಾ
ಅದೇ ಕರೆಕ್ಟ್ ಜಗದೀ್ವರ್ೂ್ ಹೋಗಲ್ಲ ನಾನ
ಅದೇ ಅಲ್ಲಿ ಓತ ಅದ ಕಡೆ ರೈಟಗ ಆಗ್ತಿರ್ದು
ಸ್ಟ್ನೇ ಅಂಗಡ ಅದೇ ನೋಡಿ್ರ ಜಗದೀಶ್ರ್ರಮ್ ಹೋಗ ಹ
ಯಾವರು ಫಸ್ಟ್ಗೆ ಫಸ್ಟ್ಗೆ ಅಂಗ್ಡಿ ಇಟ್ಟಿದ್ರ ಫಸ್ಟ್ಗೆ ಅಂಗಡಿ ಇಟ್ಟಿದ್ರಿ ಜನ್ರಲ್ ಇದು ಏನದು ಮೆಡ ಇದಿರ್ತಾರ ಬುಕ್ ಸಲ್ತರ ಕಿತ್ತಿ ಬೇರೆದಾರ್ಗೆ ಯಾರಿಗೆ ಬಾಡಿ ಕೊಟ್ಟಿದ್ರು
ಹ್ಮ ವಯತ ಆಯತನು
ಅಲಿ ಅಂದು ಕಾಲೇಜ್ ಬಿಟ್ಟಾನ
ಹಾ
ಅದ್ ಬಿಟ್ಟು ಯೋಗಗ ಆಕ್ಷಿನ ವಾಲೇನ
ಹ್ಮ್
ಬಾಡಿ ಕೊಟ್ಟಿದಸ್ತನ
ಅದೇ ಅವನ ಅದಣ
ಹ್ಮ್ ಮತ್ತೆ
ಹ್ಮ್ ಬಾರಿ ನಾಗರಾಜ ಅಣ್ಣ ನಾಗರಾಜಣ್ಣ ಅಂತವ
ಅಲ್ಲಿ ಪುಲಕ್ ಲೋಸ್ ಇದ್ಲಿ ತಿನ್ನಕ್ ಪನ್ನಾಕ್ ಅಂದ್ರ ಬ್ಯಾಗ್ ಮುನ್ಕೊ ಬರ್ತ
ಈ
ನಗಾಟುದು
ಚಿನ್ನ ಎಕ್ಸ್ಪರ್ಟ್ ಅಲ್ಲ ಚಿನ್ನ ಕೊಂದು ಎಕ್ಸ್ಪರ್ಟ್ ಅನ
ಎ್ ಚಿನ್ನಕ್ಕ ಒಂದು ಬ್ಯಾಗ್ ಹಂಗ್ಡಿ ಇತ್ತಲ ಸಿ
ತನ್ನ
ಹ್ಮ ಅವ ಒಬ್ಬೋ ಇನ್ನೊಬ್ಬೊ ನೂರ ಮದ್ದ ಅಂತಿದ್ ನಾವ ಅವ್ರ್ದು ಅಂಗಡಿ ಇತ್ತ
ಹಾ
ಇದು ದೇವ್ರಗಡ್ಡೆ ನೂರ ಮ್ದ ಅಂತಿದ್ನಾ ತಿನ್ನಕ್ ತಂದ್ರ ಒನ್ ಟ್ರಂಕ್ ಪೂರ್ತಿ ಒಂದಂದ ಚೀಲ ಚೂಡ ತಂದ್ ಬಿಟ್ರರು ಕಾರ್ಗಿರ ಅನ್ನವತ್ ಚಲ್ಲರ್ ಹೆಂಗ್ ಬಿಟ್ರ ನಾವವು ಆರಾಮ ಕಾಲೇಜ್ ಸಾಲಿಗೆ ಹೋಗೋದಿಲ್ಲ ಅಲ್ಲ ಉಣ್ಣದು ಮಕ್ಕಳದು ಯಾವ್ದ್ ಫಿಕ್ಸರ್ ಇದ್ರೆ ಅ ಕಾಲಜ ಕೋರ್ಸ್
ಹ್ಮ್
ನಿಂದದನ ಆಗತೊಡ ಜೀನ ಪೂರ್ತಿ ಇ ಇದೇ ಆಕತತ್ಚೇರಿ ಹಂಗ್ ಮುಂದ್ ಜೀನರ ಏನಯ್ತ ಅದು ಗೊತ್ತಾಗುತ್ತ
ಹಬ್ಬ್ದ ಅ ಒಂದು ಕಳದ ದುಡ್ದು ನೋ ವೇಸ್ಟ್ ವೇಸ್ಟ್ ನೋಡದ ಎಡವ
ಎರಡ್ ವರ್ಷದ ಇಲ್ಲಿ ಎರ್ಷ ದದುಡ್ ಲಕ್ಷವ
ಈ ಲಕ್ಷ್ಯ ವ್ಯಸ್ತ ಹ ಏಳ ಲಕ್ಷ ನಮ್ ರ್ಸ ಹಡ ಕಷಿ ಏಳ್ ಲಕ್ಷ ಎಷ್ಟ ಹಿಂಗೆ ವೇಸ್ಟ್ ಈ ಮುಂದನು ಹಿಂಗೆ ನಾಲ್ಕೈದ ಲಕ್ಷ ವೇಸ್ಟ್ ಆತವನ್ ಕಾಣಕ್ ಕಣ ಬಿಟ್ಟನೆು
ಅಲ್ಲಿ ಆಳಕ್ಕ ಇಲ್ಲಿ ಹಳಕ್ಕ ಇಟ್ಟರಾರ ನೀರ ಎಳಕ್ಕೈತು ಕದ
ಅದ ಅಂಜಿಕೆೋಗಬ ಬಿಟ್ಟಿಾನ ನಾಕೈ ದು ಲಕ್ಷ ಇಡ್ತನ ನಕೈಐ ಲಕ್ಷ ರೂಪಾಯ ಕೊಬ ಬಿಡ ನಾ ಏಾರ ಬಿಸ್ನೆಸ್ ಮಾಡ್ನ ನಿನ್ ಮನ್ಯಾಗ ಬಳ್ಳಿಲ್ಲ
ಚ ಚೆರೆ ಕಲ್ವರ ಕೊಟ್ಟಿದ್ದೇತಲ್ಲಾ
ಯ ಮತ್ತಂಗೆ ದೋಸ್ತರ ಜೊತೆ
ಸಾಲಿಗೆ ಹೋಗದ ಚೊರೆ ಕಲ್ವರೆ ಹೋಗಿ ಬಿಡವತ್ತಲ್ಲಾ
ಹ್ಮ್
ನಿಮ್ಮ್ ಮಾವನ್ನಪ್ಪ
ಹ್ಮ್
ಸಾಲಿಗೆ ಹೋಗದ್ರೆ ಚೆರೆ ಕಲ್ಲಿಂದ ೋಡಿ ಹೋಗೋ ಟ್ಯಾಕ್ಟ್ರಂದ ಹೋದು ಅದಕ್ಕೆ ಬ್ಯಾ ಬಾಡದು ಸ ಅಂಗಡಿ ಹಾಕಿ ಉಟ್ರಿ ಅಂತದ್ನಪ್ಪ
ನಿಮ ನಿಮ್ಮ ನಿ ನಿಮ್ಮಮ್ಮನ ನಿಮ್ಮ ಅಣ್ಣನ ಇದ್ರೆ ಹೆಂಗೆ ಅಂದ ಬರಲಿಏ
ಹ ಬಿಟು ಬ ಚಪ್ಪಲ ತೊಗೊ ಇಲ್ಲ ಚಪ್ಪಲ್ ತೊಗೊ ಇವ ಇವ. ಸುಮ್ಮ್ ಕಾಮಿಡ್ ತಿಳ್ಕೋತಾರ ಏನ್ ಅಂದ್ರ ಸೀರಿಯಸ್ ತಿಳ್ಕೊಳಲ್ಲ.
ಹ
ಇವ ಏನಂದ್ರ ಸಿರೆ ತಿೀಕಳಲ್ಲ
ಹ್ಮ್
ಅಣ್ಣ ನಿವತ್ತ ನ ನಮ್ಮ ಅ್ಣಗೆಳ ಬಿಡುಸ್ ಅಣ್ಣದು ಏನ್ ಒಂದು ಗಬ್ಬರಂಡಿ ಗೊಬ್ಬ್ರ ದಿ ಹಾಕಬಡು ಸಾರಿ ಒಳ್ಳ ಅಂತಂದೆ ಟೆನತ್ ಟೆನತ್ ಉ ನಂದಿನಾನಲ್ಲ
ಹ್ಮ್
ಅಯ್ ಯಾಗ ಒಬ್ಬ ದಂಡ್ ಆಕತ್ತ ಕಲ್ರು ಕಲ್ಲಿ ಬಿಿದಕ್ ಲಾಸ್ಟ್ಗ ಅದ ಏನ್ ಮನಮ ನಾ ಒಂದು ಟಕ್ಟರ್ ಇಟ್ಟ ಮನಮು ಜಸ್ಪ ಗೀಸ್ ಮಾಡಂತ ಅವಾಗ ಅಂದಿದ್ದ
ಹ್ಮ್
ಪಿಯುಸಿ ಆಗನ ಕಲಿಯ ಅಂತ ಪಿಯುಸಿ ಆಗನ ನಾ ಕೇಳಿನ ಸೈನ್ಸ್ ಯಾಡ್ ಲಕ್ಷ ರೂಪಾಯಿ. ಸೈನ್ಸ್ ಮಾಡೋಕ್ಕ
ಅದ ನಿನ್ನೆ ಮೊನ್ನೆ ಮೊನ್ನೆ ಬಂದಿದನಲ್ಲ ಊರಿಗೆ ನಮ್ಮ ಅವ್ವ ಗ ಏನ್ ಯವ್ವ ಶಾಲಿಗೆ ಇದು ಶಾಲೆಗೆ ಯಾಕ ಬಾರಕತ್ತಿ ನೀ ಊರಿಗೆ ಸಂಚಾಕ್ ಅಂದ್ಲ ಶಾಲಿ ಬಿಡ್ಬೇಕ್ಂತ ಮಾಡಿನೀ ಹಂಗ ಹಿಂಗ ಅಂತ ಅನ್ನಿ.
ಕಟ್ ಮಾಡಿ ಹಚ್ಲ್ಯಾ ಹೊಳ್ಳಿ.
ಎಷ್ಟ್ ನಿಮಿಷ ಐತಿ ತಡಿ ಇನ್ನೊಂದ ಕಟ್ ಮಾಡಿ ಹಚ್ ಕಟ್ ಮಾಡಿ ಹಚ್ ಹಚ್ಚು ವಾಪಸ್.
ಹ್ಮ